ಹಲೋ
ಏಳೋ ಕವಿ
ಅಲ್ಲಿಗ್ ಹೊಗತ್ಲ್ ಗಲ್ಲಿ ತಾನು ಮಕೊತಿಯಾ ಏನಪ್ಪಾ ಅನ್ಸುತೆ ನನಗೆ
ಎಲ್ಲಿಗೆ ಹೊಂಟಿಲ್ಲೆ ಎಷ್ಟೊ ತಾಗಿ
ಎಕ್ಸೆಸ್ ಬ್ಯಾಂಕಿಂಗ್ ಹೊಂಟಿನೀ
ಎಕ್ಸಿಸ್ ಬ್ಯಾಂಕ್ ಹೊಂಟ್ಯಾ ಹ
ಇತ್ತಲ್ ತಯಮ್ಮ
ಏ ಆಗುತ್ತಾ ಸ್ವಲ್ಪ ಬೇಗ ಹೋಗ್ಬೇಕಪ್ಪ ನೀನು
ಹಾಗಲ್ಲ ನಾವಗಿದ್ರೆ ಶಾನೇ ಹಕ್ಕಿದ್ ನೋಡ ನಾನು ಇದ್ ಮಾಡ್ಕೆಂತ
ಹ ಆಗ ಹೋದ್ರಕ್ಕತ್ತು ಮತ್ ನೀ ಎಲ್ಲಿ ಬೇರೆ ಕಡೆ ಕೆಲ್ಸ್ ಇದ್ದೀಯಾ ಅಂತ ಕೂಂತ್ಕೊಡ್ಯಾಪ್ಪ. ಹೋದ್ರೆ ಆರಾಮ್ ಹೋಗಿ ಬರ್ತಿದ್ದಿಲ್ಲಾ ಇಷ್ಟೋಂತ್ತಿಗೆ.
ಹ ಬಕಿ ಹಯ್ ಬಿಡ್ತಾಳ ಹಂಗ ಇದು ಮಾಡಿಕ್ಯಾಂತ
ಹೋಗ್ ಹೋಗ ಇನ್ನು ಟೈಮ್ ಐತೆ
ಹ್ಮ್ ಅದು ಒಂದು ಅನತನು ಹ್ಮ್
ಇನ್ನೊಂದು ಹತ್ತು ನಿಮಿಷ್ ದಾಗ ಗಾಡಿ ಹೋಗಬೇಕ್ ನೀನು
ಅದು ಬಸ್ಸಿಂದ ಆನ್ಲೈನ್ ಆಫ್ ಬುಕ್ ಮಾಡದ್ ಬರ್ತಾನೆ ಕೇಳ್ ತಿಳ್ಕಾಯ್ತಿನ್ ಒಂದ್ ಸ್ವಲ್ಪ ಗೌರ್ಮೆಂಟ್ ಬಸಾ ಮಾತ್ಯ ಅಲ್ಲಿ ಬಸರಾಜು ಅನ್ನೋರು
ಬಸವರಾಜ್ ಅಣ್ಣ ಇ ಈಗ ಇಲ್ಲ ನೋಡಪ್ಪ ನಾನು ರೂಮ್ ಬಂದಿದೆ ಈಗ ಆಗಲೇ ಇದ್ದ.
ಗೂಗಲ್ ನಾಗ ಚೆಕ್ ಮಾಡು ಗೂಗಲ್ ನಗ
ಗೂಗಲ್ ನಗ ಏನಂತ ಚೆಕ್ ಮಾಡಬೇಕ್ ಹೇಳು ಅದನ್ನ
ಹಲೋ
ಏನಂತ ಚೆಕ್ ಮಾಡಬೇಕ್ ಆದ್ದನ
ಬಸ್ ಬುಕಿಂಗ್ ಅಂತಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಬುಕಿ
ಯಪ್ ಇ ಯಾವರ ಬಾದ್ಲಿ ಹೋಗ್ ಬುಕ್ ಮಾಡ್ಬೋದು ಇವಾಗ ಕೆ ಎಸ್ ಆರ್ ಟ ಸಿ ತ್ತಿವು ಹೆಂಗ್ ಮಾಡಬೇಕ್ ಹೋಗ್ ಗೊತ್ತಿಲ್ಲ ನನಗ
ಟುಡೇ ಅದಾವಮ್ಮ
ಬರ್ತಾವ್ ಏನೋ ಬಸ್ ಬ ಬಸ್ ಬುಕ್ ಮಾಡಕಾವು
ಆನ್ಲೈನ್ ಪೇಮೆಂಟ್ ಮಾಡ್ಬೇಕ್ ಅವಕ ಎಲ್ಲ ತಿರುಪತಿ ಟು ಬೆಂಳೂರ್ಗ ತಿರುಪತಿ ಟು ಬೆಂಗ್ಳೂರು ಮಂಗ್ಗಳೂರು ಟು ಬೆಂಗ್ಗಳೂರು. ಹುಬ್ಳ್ಳಿ ಟು ಬೆಂಗ್ಳೂರು.
ಅವಕ್ಕ. ಹೊಸಪೇಟೆ ಹೊಸಪೇಟೆಯಿಂದ ಹೆಲ್ಲಿಗೆ ಮಾಡ್ಬೇಕ ಅಂದ ಅದಕಿ ಅಲ್ಲಿಂದ ಇನ್ನೊಂದ್ ಕಡೆ ಹೆಜಗೆ ಮಾಡ್ಬೇಕಂದಲ. ಹಂಗ ಅಂತ ಬರಿ ಮಾಹಿತಿ ಇಲ್ಲ ಕೇಳ್ಬಕ್ಕಿನ. ಕೇಳಿ ಎಲ್ಲಿಂದ ಎಲ್ಲಿಗೆ ಅಂತಂದು ಹಾಕಿ ಹಾ. ಹಾಕಿ ಬುಕ್ ಮಾಡ್ಬೇಕದನ್ನ.
ಕರೆಡ್ ತಿಳ್ಕ ಇಲ್ಲದ್ದ ಎಲ್ಲಿಗ್ ಹೋಗ್ಬಕ್ ಏನ ಅಂತ ಕೇಳ.
ಹ್ಮ್.
ಇಲ್ಲಿ ಬೇಕಂದ್ರೆ ಬಸ್ಸುಗಳನ್ನ ತಗ ಮಾಡಕ್ ಬರ್ತದ ಬುಕ್. ಆ ತನ್ ಕೈಲಿ ಮಾಡಡ್ಸಣಂತ.
ಅವ ಬುಕಿಂಗ್ ಆಗತ್ತಲ್ಲ ಇವ ಸುಮನೆ ಹೋದ್ರ ಆಧಾರ್ ಕಾರ್ಡ್ ಫ್ರೀ ಆಗತ್ತತ ನಾ.
ಹ್ಮ್ ಅದು ಹೆಂಗ ಕರೆಕ್ಟ್ ನೋಡಿ ಹೆಂಗ ಆಧಾರ್ ಕಾರ್ಡ್ಫ್ರೀ ಮಾಡ್ರ ಮತ್ತೆ ಒಳ್ಳಿವ್ ಯಾಕ ಬುಕ್ ಮಾಡತಾರ. ಪಾ ಇವರ.
ಆದ್ರ ಯದಕ್ಕನೇಲ್ ಯಾಕ್ಕರ ಅವಾವಲ್ದು. ನೋಡಂತಡ ಅಲ್ಲ ಹೋಗಿ.
ಹ್ಮ್ ಸುಮ್ ಅಷ್ಟ ಅಷ್ಟೇ ಅಷ್ಟೇ. ಬಿಡ ಮರ ಎ ಸುಮ್ಮನೆ ಆಧಾರ್ ಕಾರ್ಡ್ ಫ್ರೀ ಅದ ಹೋಗ್ಬಿಡ್ರಿ ಅಂತಂದ.
ಅದಾರ್ ಕಾರ್ಡಗ ಏನ್ಂತರ ನಪರ್. ಬುಕ್ ಮಾಡೋಂತ ಅನುಕಾಥಳ ಅಕ್ಕಿ ಒಂಟಿ ನಾನೇ ಬುಕ್ ಮಾಡ್ಬೇಕಕ್. ಹೋಗಿ ಬುಕ್ ಮಾಡಿದ ಮಾಡಿದ್ರ ಆತಂತಂದ ಒಂಟಿನಿ ಎರಡ ಕೆಲಸ ಅಕ್ಕವ ಈಗ ಒಮ್ಮಕ.
ನಡಕೊಂತ ಹೊಂಟಿ ಈಗ.
ಹಾ.
ನಡಕೊಂತ ತೋಟಿಯಾನ.
ನಡಕಂತ ಹೊಂಟಿ ನಮ್ಮ ಎಲ್ಲಿ ಅವ ಅವಾಗಂದ್ರ ಬೈಕ್ ಇದ್ದ ಗುರ್ದಾಳ ಬಿಟ್ಟನೆ. ಬೈಕ್ ಇಲ್ಲ ನಡದಾಡದ ಈ ಸುಮನೆ.
ಏ ಇವತ್ತು ಯಾವ ಡೇಟ್ ಇಬೇಕ ಬುಕ್ ಮಾಡ್ರ.
ನಾಳೆಗೆ.
ನಾಳೆಗೆ.
ಹ್ಮ್.
ನಾಳೆ ಮಾರ್ನಿಂಗ.
ಹಾ ಮಾರ್ನಿಂಗ ನೋಡಮ್ಮ.
ಮಾರ್ನಿಂಗ್ ಅಂದ್ರ ಟೈಮ್ ಇಂಗ್.
ಟೈಮಿಂಗ್ ಅದಮ್ಮ ಅವ್ರ ಆ ಟೈಮ್ ರೀಚ್ ಮಾಡ್ಬೇಕಲ್ಲ. ಹಾ.
ಮತ್ತೆ ಇದು ಮಾಡ್ಬೇಕಕ ಬಸ್ ಮಿಸ್ ಆಗ್ಬೇಕ. ಆಯ್ತಮ್ಮ ಆನ್ಲೈನ್ ಸಿಕ್ತಿಲ್ಲ ಕೆ ಎಸ್ ಆರ್ ಟಿ ಸಿ ದ. ಅಲೋ. ಸಿಗುತ್ತಾ ಬುಕ್ ಮಾಡ್ಬೇಕಕ್ ಆಟ ನೋಡಿ ಎಲ್ಲಿಂದ ಎಲ್ಲಿಗೆ ಅಂತಾಂದ.
ಇ ಅವ್ರನ ಕೇಳಿ ಬಿಡಮ ಅವ್ರನ ಕೇಳಿಬಿಡಮಾ.
ಹ ಎಲ್ಲಿ ಎಲ್ಲಿ ಅಂದ್ರಲೆ ಯಾಕಿ ಪಸ್ಟ್ ಏನ್ ಮಾಡ. ಕೊಪ್ಪಳ ಇಲ್ಲಿಿಂದ ಹೊಸಪೇಟೆಗ ಮಾಡ. ಅಲ್ಲಿಂದ ಇದಕ್ ಮಾಡ.
ಇಲ್ಲಿ ಹಾಸ್ಪಿಟಲ್ ಮತ್ತ ಮುಂದ. ಹ
ಹಲೋ ಹಲೋ